ಗೆಳತಿ ಹ ಹೇಳು ಗೆಳತಿ. ಕೇಳಿಸ್ತೈತೆ ಫುಲ್ ಕೇಳಿಸ್ತೈತೆ ಕಣ್ ಮಾತಾಡು.
ಏನ್ ಸಮಾಚಾರ ಏನ್ ಮಾಡ್ತಾ ಇದ್ಯಾ.
ಏನು ಮಾತಾಡ್ತಾ ಏನು ಮಾತಾಡ್ತಿಲ್ಲ ಏನು ಮಾಡ್ತಾ ಇಲ್ಲ ಕೂತಿದ್ದೀನಿ ನೀವ ಏನ್ ಮಾಡ್ತಿದ್ದೀರಾ.
ನಾವು ಕೂತಿದ್ದೀವಿ ಊಟ ಆಯ್ತು ನಿಮ್ದ ಆಯ್ತಾ.
ನಮ್ದ ಇನ್ನು ಇಲ್ಲ ಮಾಡಬೇಕು ಏನ ತಿಂದ್ರೀ.
ನಾವು ಅನ್ನ ಸಾಂಬಾರ್ ಮತ್ತೆ ಮುದ್ದೆ ತಿಂದ್ವಿ.
ಅನ್ನ ಸಾಂಬಾರ್ ಚೆನ್ನಾಗಿತ್ತ ಏನ್ ಸಾಂಬಾರ್ ಮಾಡಿದ್ರು.
ಹೆಸರು ಬೆೇಳೆ ಆಲಿಗೆಡ್ಡೆ ಮತ್ತೆ ಬದ್ನೇಕಾಯಿ ಅದು ಎಲ್ಲ ಹಾಕಿ ಒಂದ ಸಾಂಬಾರ್ ಮಾಡಿದ್ರು ಮತ್ತೆ ಜೊತೆಗ ಒಂದು ಮೊಟ್ಟೆ ಕೊಟ್ಟಿದ್ರು.
ಹಾ ಮಟ್ಟೇನು ತಿಂದ್ರಾ.
ಅದ್ಭುತ ಭೋಜನ.
ಹ್ಮ. ಇನ್ನೇನು ಸಮಾಚಾರ.
ಏನ ತಿಂದ್ರಿ ನೀವು.
ನಾವ ಇನ್ನು ಏನು ತಿಂದಿಲ್ಲಾ ಹಚ್ಕೊಂಡಿದೀವಿ.
ಉಪವಾಸ ಮಾಡ್ತಿದ್ದೀರಾ.
ಇಲ್ಲ ಎಲ್ಲ ಉಪವಾಸ ಎಲ್ಲ ಮಾಡಲ್ಲ.
ಆಲ್ರೆಡಿ ಸಿಗೋರ ಸಿಕ್ಕಿದಾರ ಇನ್ಯಕ ಉಪವಾಸ ಅಂತೀರಾ.
ಅಷ್ಟೆಲ್ಲ ಇಲ್ಲ ಹೊಟ್ಟೆಗ ಬೇಕೇ ಬೇಕು ಜೀವ್ನಗ ಬೇಕು ಇನ್ನೂ ತಿಂದಿಲ್ಲ ಅಷ್ಟೆ.
ಮತ್ತ ಉಪವಾಸ ಮಾಡ್ತಾದೀವಂತ ಯಾಕ ಹೇಳಿದ್ರಿ.
ಉಪವಾಸ ಮಾಡ್ತಿಲ್ಲ ಇನ್ನು ತಿಂದಿಲ್ಲ ನಾವ ಅಷ್ಟೇ.
ಹ್ಮ ಹಂಗ ಹೇಳಿ ಸುಳ್ಳ ಯಾಕ ಹೇಳ್ತೀರಾ.
ಸಂಜೆ ಬಂದು ತಿಂದಿದ್ವಿ ಅದಕ್ಕೆ ತಿಂದಿಲ್ಲ ಇವಾಗ ತಿನ್ಬೇಕು
ಸಂಜೆ ಹೋಗಿ ಏನ್ ತಿಂದ್ರಿ
ಅದು ಏನೋ ತಿಂದ್ವಿ ಮನೇಲಿ ಏನ್ ಮಾಡಿರ್ತಾರ ಅದು
ಹ್ಮ ಹೋಲಿಬಿಡು ಹ್ಮ್ಮ್ ಹೋಗ್ಲಿಬಿಡಿ
ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ
ಮತ್ತೆ ಏನಾದ್ರೂ ವಿಶೇಷತೆ ಇದ್ಯಾ
ಏನ್ ವಿಶೇಷತೆ ಇಲ್ಲ ನನ್ನ ಫ್ರೆಂಡು ಗೆಳತಿ ಮಾಡಿದ್ದು
ಹ್ಞೂ ಬಾಯಿ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡಿ
ಅಚ್ಚ ಕನ್ನಡದಲ್ಲಿ ಮಾತಾಡ್ತೀವಿ
ಹಾ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ಭಾಷೆಗೆ ಒಂದು ಬೆಲೆ ಕೊಡಿ
ಹಾ ಕೊಡೆ ಕೊಟ್ಟೆ ಕೊಡ್ತೀವಿ ನಾವು ಕರ್ನಾಟಕದಲ್ಲಿ ಹುಟ್ಟಿರೋದಲ್ವಾ ಕೊಡ್ಲೇಬೇಕಲ್ವಾ ಕೊಡ್ತಿವಿ
ಮತ್ತೆ ನಿಮ್ಮ ಏನಂತಾರೆ ನಿಮ್ಮ ಮುಂದಿನ ಆ ಕಾರ್ಯ ಗಳು ಹೇಗೆ ಹೋಗ್ಬೇಕಂತ ನೀವ್ ಅನ್ಕೊಂಡಿದಿರಿ ಅದನ್ನ ಹೆಂಗ ಹೇಳೋದು ಗೊತ್ತೈತಿಲ್ಲ
ಸಾಕು ಇಷ್ಟೇ ಸಾಕು ನಮ್ಗೆ ಅರ್ಥ ಆಗುತ್ತೆ ನಿಮ್ಮ ಕನ್ನಡ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಿಮ್ಮ ಕನ್ನಡ ತುಂಬಾ ಚೆನ್ನಾಗಿದೆ ನಮ್ಗೆ ತುಂಬಾ ಚೆನ್ನಾಗ ಅರ್ಥಗುತ್ತೆ ಇವಾಗ ಏನು ಮಾಡೋದ ಹೋಗ್ತಿವಿ ಇನ್ನೊಂದು ದು ಇನ್ನೊಂದು ಮೂವತ್ತು ನಿಮಿಷ ಬಿಟ್ಟು ಊಟ ಮಾಡಿ ಒಂದು ಒಂದ್ ಗಂಟೆ ಬಿಟ್ಟು ಮತ್ತೆ ಮಳ್ಕೊಂತೀವಿ
ನಾನು ಈ ಕಾರ್ಯಗಳ ಬಗ್ಗೆ ಕೇಳಲಿಲ್ಲ ಮುಂದಿನ ಮುಂದಿನ ಬದುಕಿ ಬದುಕಿನ ಜೀವನದ ಮುಂದಿನ ಕಾರ್ಯಗಳು
ಮುಂದಿನ ಕಾರ್ಯಗಳು ಕೆಲ್ಸಕ್ಕೆ ಹೋಗ್ಬೇಕು ಒಳ್ಳೆ ಸಂಬಳ ತಗೋ ಗೋಬೇಕು ಮನೆಯವರ್ನ್ನ ನೋಡ್ಕೋಬೇಕು ಎಲ್ಲಾರಿಗು ಇರೋ ಹಾಗೆ ನಂಗುವೆ
ನಿಮಗು ಅದೇ ತರ ಕನಸುಗಳಿವೆಯೇ
ಹಾ ನಮಗೂ ಅದೇ ತರ ಕನಸುಗಳು ಬೇರೆ ಏನು ಕನಸುಗಳು ಇರಕ್ಕೆ ಸಾಧ್ಯ ಎಲ್ಲರಿಗೂ ಅ
ಇರುತ್ತವೆ ಆದ್ರರೆ ನೀವು ಹೇಳುವುದಿಲ್ಲ ನಾವು ಕೇಳುವುದಿಲ್ಲ ಅಷ್ಟೇ ಕೇಳುವುದಿ
ಅದು ಹೇಳುವುದಕ್ಕೂ ಕೇಳುವುದಕ್ಕೆ ಒಳ್ಳೆ ಸಮಯವಲ್ಲ
ಸಮಯವಲ್ಲ ಅಲ್ಲ ಕೇಳುವುದು ಬೇಡ ಅಂತ
ಹ್ಮ್
ಕೆಲವೊಮ್ಮೆ ಕೇಳಿದಾಗಲೇ ಏನದು ಸರಿಯಾಗಿ ಹೇಳಿ ಹೇಳಿರಲಿಲ್ಲ
ಅವಾಗ ಹೇಳಕ್ಕೆ ಅವಕಾಶ ಇರಲಿಲ್ಲ ಇವಾಗ ಇದೆ ಬಟ್ ಇವಾಗ ಹೇಳಕೆ ಆಗಲ್ಲ ಸಮಯ ಸರಿ ಇಲ್ಲ ಇವಾಗ ಮುಂದೆ ಹೇಳ್ತೀವಿ ನಾಳೆ ಸಲಸಿದಾಗ ನಾವು ಹೇಳ್ತಿವಿ
ಸಮಸ್ತೆ ಹೆ
ಶಾಲ ಶ ಏನಂಗ ಕರಿತಾಯ್ತಾರೆ ನಮಗೆ ಹೇಳಿಕೊಡಿ ನಾ ಹೇಳ್ತಿವಿ
ಶಾಲೆ ಅನ್ನಲ್ಲ ಅದನ್ನು ಕಾಲೇಜು ಅಂತ ಕರೀತಾರೆ
ಹಾ ಕಾಲೇಜು ಓಕೆ ಓಕೆ ಓ
ಕಾಲೇಜು
ನಾಳೆ ಕಾಲೇಜ ಅಲ್ಲಿ ಸಿಕ್ಕಾಗ ನಾವು ಮಾತಾಡೋ ನಾಡೋ ಮಾತನಾಡುವ
ಮಾತನಾಡಲು ಏನು ಉಳಿದಿಲ್ಲ
ಹ್ಮ್ ಇನ್ನೇಏನಿದೆ ಮಾತಾಡಕೆ ಎಲ್ಲ ಆಗೋಗಿ ವಯಸ್ಸಾಗಿಣ ನೂರು ವರ್ಷ ಆಗಿದೆ ನಮ್ಗೆ ಹಾಗೆ ಹೇಳುತ್ತಿರ ಎಲ್ಲ ಆಗೋಗಿ ನೂರು ವರ್ಷ ಆಗಿ ಅಜ್ಜಿಗಿರೋ ಹಾಗೆ ಹೇಳುತ್ತಿರುವಿರಿ ತಾವುಗಳು
ನಾವುಗಳು ಏನ ಹಾಗೆ ಹೇಳ್ತೆೇ ಇಲ್ಲ ನೀವೇ ಹಾಗೆ ಅನ್ಕೋತಾ ಇದ್ದೀರಾ
ನಿಮ್ಮ ಮಾತಿನ ವರ್ತನೆ ಆಗಿದೆ
ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾ ನಮ್ಮನ್ನು ನಗಿಸಲು ಪ್ರಯತ್ನಿಸಬೇಡಿ ನಮ್ಮನ್ನು ನಗಿಸಲು ಪ್ರಯತ್ನಿಸಬೇಡಿ ನಕ್ಕಾಗ ಏನಾದರೂ ಆದರೆ ಮುಂದಿನ ಏನಂತಾರೆ ಅದಕ್ಕೆಲ್ಲಾ ನೀವೇ ಕಾರಣರಾಗ್ತೀರಾ
ಓ ನೀವು್ ನಗಬೇಡಿ ನಿಮ್ಮ ಇದರ್ ನೀವು್ ನಗಬೇಡಿ ಬೇಡಿ ನಿಮ್ಮ ಇದ್ರಲ್ಲಿ ನೀವು ಇರಿ
ನಮ್ಮ ಅದ್ರಲ್ಲಿ ಇರಾಕೆ ನೀವು ಬಿಡ್ತಾ ಇಲ್ಲ
ಹಾ ಬಿಡ್ತೀವಿ ಬಿಡ್ತೀವಿ ಇವಾಗ ಬಿಟ್ಬಿಟ್ಟಿದ್ದೀವಿ
ನಿಮ್ಮ ಕನ್ನಡ ತುಂಬಾ ಚೆನ್ನಾಗಿದೆ ಅದ್ರಿಂದ ನಮಗೆ ತಡ್ಕೊಳಕ ಆಗ್ತಿಲ್ಲ
ಹ ನನ್ನ ಕನ್ನಡ ನಿಮ್ಮಷ್ಟು ಚೆನ್ನಾಗಿರಲ ಚಿನ್ ಅಲ್ಲ ನಿಮ್ಮ ನಮ್ಮ ಕನ್ನಡ ನಿಮ್ಮಷ್ಟು ಚೆನ್ನಾಗಿಲ್ಲ ಆದರೂ ಒಂದ ಮಟ್ಟಿಗೆ ಇದೆ
ಇಷ್ಟು ಏನ ಹೇಳ್ತಾರೆ ಜಾಸ್ತಿ ಆಡಕ್ಕ ಹೋಗ್ಬೇಡಿ ಹ್ಮ್ ಮುಂದುವರಿಸಿ ನಿಮ್ಮ ಪದ ಬಳಕೆ ಚೆನ್ನಾಗಿದೆ ಅಂತ ಹೇಳುದ್ನಲ್ಲ
ಸ್ವಲ್ಪ ಆಡ್ಬೇಕಾ, ಜಾಸ್ತಿ ಆಯತ
ಆಡಿ ಆಡಿ ಆಡಿ
ಹ್ಮ ಸಮಾಚಾರ ಹೇಳಿ
ಸಮಾಚಾರ ಹ್ಮ್
ನಿಮ್ಮ ಕೊಠಡಿಯಲ್ಲಿ ನೀವು ಒಬ್ಬರೆ ಇರುವೀರಾ ನಿಮ್ಮ ಗೆಳತಿಯರು ಇಲ್ಲವೇ
ಎಲ್ಲಿ
ನಿಮ್ಮ ಕೊಠಡಿ
ಕೊಠಡಿ ನಿಮ್ಮ ಪದ ಬಳಕೆ ಕ್ಕೆ ನನ್ನ ನನ್ನ ಹೃದಯವನ್ನು ಚುಚ್ಚುತ್ತಿದೆ ನಮ್ಮ ಕೊಠಡಿಯಲ್ಲಿ ಒಂದು ಒಬ್ಬರು ಮಲಗಿದ್ದಾರೆ ಒಬ್ಬರು ಊಟ ಆದ ನಂತ ತರ ಒಂದು ಸ್ವಲ್ಪ ದೂರ ನಡೆದಾಡಲು ಹೋಗಿದ್ದಾರೆ
ಓ
ನಾನು ಹೋಗಬೇಕಾಗಿತ್ತು ಸ್ವಲ್ಪ ಕಾರ್ಯಗಳಿದ್ದದ ರಿಂದ ಹೋಗಿಲ್ಲ
ನಿಮಂಗ ಸ್ವಲ್ಪ ಕೆಲಸ ತುಂಬಾ ಶ್ರಮ ಜೀವಿ
ಹೂ ಹೌದು
ಹೌದ ಹೌದು
ಕೆಲವೊಂದು ನಿರ್ಧಾರಗಳನ್ನು ತೆಗೆನ್ದ ತೆಗೆದುಕೊಂಡು ಆಗೋಗಿದ್ದ ಮೇಲೆ ಶ್ರಮಗಳನ್ನು ಪಡಲೇಬೇಕು
ಬೇಕ ಅಂತ ಏನ್ ನಿರ್ಧಾರ ತಗೊಂಡಿದ್ದೀರಾ ನೀವು ಸ್ವಲ್ಪ ಹೇಳ್ಬೋದಾ
ನಿರ್ಧಾರ ಹೇಳ್ತೀನಿ
ಹ್ಮ ಹೇಳಿ ಹೇಳಿ ನಾ ಕೇಳ್ತೀನಿ ನಾ ಕೇಳಕ್ಕೆ ಸದಾ ಸಿದ್ಧ
ನಿಮಗೆ ತಿಳಿದಿಲ್ಲವೇ
ನಮಗೆ ತಿಳಿದಿದೆ ಅದೇ ಅಂತ ಗೊತ್ತಾಗ್ಬೇಕಲ್ವಾ ಅದಕ್ಕೆ ಹ್ನು ಗೊತ್ತಿಲ್ಲ
ಅಂದರೆ ಏನು ಹೇಳುವೀರಾ
ಮನೆ ಜವಾಬ್ದಾರಿ
ಮನೆ ಜವಾಬ್ದಾರಿ ಅಷ್ಟು ದೊಡ್ಡ ಪದ ಬಳಸಬೇಡಿ ಅಷ್ಟು ದೊಡ್ಡ ದೆನಿಲ್ಲ ನನ್ನ ಜವಾಬ್ದಾರಿ ಅಷ್ಟೇ.
ಓ ಓ ನಿಮ್ಮ ಜವಾಬ್ದಾರಿ ಅಷ್ಟೇನಾ
ನನ್ನ ಜವಾಬ್ದಾರಿ ನನ್ನದನ್ನು ನಾನು ತೀರಿಸಲು ಆದರೆ ಸಾಕು ಮನೆಯದನ್ನು ಮನೆಯವರು ನೋಡಿಕೊಂಡರೆ ಸಾಕು
ಓ ಹಾಗೆ ಹಾಗೆ ಪಸ್ಟು ತಮ್ಮದು ನೋಡಿಕೊಳ್ಳೋದು ಆಮೇಲೆ ಮನೆಯವರನ್ನು ನೋಡಿಕೊಳ್ಳೋದು
ಮನೆಯವರನ್ನು ಮನೆಯವರು ನೋಡ್ಕೊಳ್ತಾ ಇದಾರೆ ನನ್ನ ಜೊತೆಗೆ ಹ್ನ್ಮ್ ನನ್ನನ್ನು ನಾನು ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ.
ಒಳ್ಳೇದಾಗುತ್ತೆ ಬಿಡಿ
ನಿಮ್ಮ ಆಶೀರ್ವಾದ ತುಂಬ ದೊಡ್ಡವರು ನೀವು ನಿಮ್ಮ ಆಶೀರ್ವಾದ ನಮಗೆ
ಸದಾ ಹೀಗೇ ಇರ್ಲಿ ನಿಮ್ಮ ಆಶೀರ್ವಾದನು ನಮಗೆ ಕೊಡಿ ಸ್ವಲ್ಪ ನಾವು ಸ್ವಲ್ಪ ಜೀವನದಲ್ಲಿ ಉದ್ಧಾರ ಆಗ್ತಿವಿ
ಸದಾ ನಿಮ್ಮ ಮೇಲೆ ಇರುತ್ತದೆ ಅದರ ಮೇಲೆ ಅನುಮಾನವೇ ಬೇಡ
ನೀವು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀರ ಎಲ್ಲಿ ಕಲತ್ರಿ ಕನ್ನಡನಾ ಹ್ಮ್ ಇಷ್ಟು ಸ್ಪಷ್ಟವಾಗಿ ಮಾತಾಡುವ ಕನ್ನಡನ
ಅದು ತಿಳಿಯುವುದು ಅಂತ ಇಲ್ಲ ಅದು ನಾನು ಹುಟ್ಟಿದಾಗಿಂದಾನೆ ನನ್ನ ರಕ್ತದಲ್ಲಿ ಬಂದು ಬಿಟ್ಟಿದೆ
ಓ ಹಾಗೆ
ಹಾಡು ನುಡಿ ಭಾಷೆ ಅಂತ ಹಾಗೆ ಬಂದಿದೆ ಅದು
ನೀವು ಮುಂದೆ ಏನಾರು ಯೋಚಿಸಿದ್ದೀರಿವರಾ
ಯೋಚನೆಗಳು ತುಂಬ ಇವೆ
ತರಾಗಕ್ಕೆ
ನಾನು ಶಿಕ್ಷಕಿಯ ಆದರೆ ಮಕ್ಕಳುಗಳಿಗೆ ತುಂಬಾ ತೊಂದರೆಯಾಗುತ್ತದೆ ಎಂಬ ಕಾರಣದಿಂದ ನ್ನ ಆ ಆಸೆಯನ್ನು ನಾನು ಅಲ್ಲೇ ಬಿಟ್ಟು ಬಂದಿದ್ದೇನೆ
ಅಲ್ಲ ಒಂದು ಪದದಲ್ಲಿ ಉತ್ತರಿಸಿ ಎಂದ ಪ್ರಶ್ನೆ ಕೇಳಿದರೆ ನೀವು ಹತ್ತು ಎಂಟು ಪಾ ವಾಕ್ಯದಲ್ಲಿ ಉತ್ತರಿಸ್ ತಿರ್ರುವರೆಲ್ಲ ಅದಕ್ಕೆ
ದೇ ಸಮಯ ಕಳೆಯಬೇಕು ಬೇರೆ ಆಯ್ಕೆಗಳಿಲ್ಲ ಹಾಗಾಗಿ ನಾವು ಈಗೆ ಮತ್ ಮಾತನಾಡಲೇಬೇಕು ಅದನ್ನ ನೀವು ತಿಳಿದುಕೊಂಡ್ರೆ ತುಂಬಾ ಚೆನ್ನಾಗಿರುತ್ತದೆ
ನನಗೂ ತಿಳಿದಿತ್ತು ಆದರೆ ಮರೆತ ಬಿಟ್ಟಿತ್ತು ಮತ್ತೆ ನೆನ್ ಇದಕ್ಕೆ ಧನ್ಯವಾದಗಳು ಮಾರ್ತಾಗಿತು ಮತ್ತೆ ಧನ್ಯವಾದಗಳು
ನಿಮ್ಮ ಧನ್ಯವಾದವನು ನಿಮ್ಮಲ್ಲಿಯೇ ಇರಿಸಿಕೊಳ್ಳಬೇಕಾಗಿ ವಿನಂತಿ
ನಮ್ಮಲ್ಲಿ ಇರ್ಸ್ಕ ಇಡಸ್ಕೊಳ್ತೀವಿ ನಳೆ ಬರ್ತತಿರಲ್ಲ ಅವಾಗ ಬ್ಯಾಗಲ್ಲಿ ತಗೊಂಡ್ ಬರ್ತಿವಿ
ಆ
ನೀವು ಬ್ಯಾಗಲ್ಲಿ ತಗೋ ಬರೋಷ್ಟು ಶ್ರಮ ಪಡಬೇಡಿ ಮನೆಯಲ್ಲೇ ಇಟ್ಬಿಟ್ಟ ಬನ್ನಿ.
ಹೌದಾ ಯಾರಿಗೆ ಕೊಡಲಿ ಮನೇಲಿ ಯಾರು ಇಲ್ಲ ಇಲ್ಲಿ ನನಗ್ ಗೆಳೆತಿ ಕೊಡೋಕೆ ಅಲ್ಲಿ.
ಎರಡು ಗಂಧದ ಕಡ್ಡಿ ತಗಳಿ ಹ್ಮ.
ಪೂಜೆ ಮಾಡ್ಬೇಕೆ.
ಪೂಜೆ ಮಾಡಿ ಪೂಜೆ ಮಾಡೋದು.
ನಮ್ಮ ಕಡೆ ಬರೀ ದೇವರ ಫೋಟಕ್ಕೆ ಮಾತ್ರ ಪೂಜೆ ಮಾಡ್ತಾರೆ ಬೇರೆ ಎಲ್ಲೂ ಪೂಜೆ ಮಾಡಲ್ಲ ನಾವು.
ಅದು ಒಂದು ಏನಂತಾರೆ ಅದು ಪದ ನೆನಪ ಐತಿಲ್ಲ. ದಯಮಾಡಿ ಕ್ಷಮಿಸಿ ಆ ಪದ ನನಗೆ ನೆನಪಿಸಿಕೊಳ್ಳೋದು. ಸಾಧ್ಯವಾಗುತ್ತಿಲ್ಲ. ಏನ್ ಹೇಳಿ ನಿಮ್ಮ ಏನು ಹೇಳಿದಿರಿ ಸ್ಪಷ್ಟತೆಯಿಂದ ತಿಳಿಸಿ ನನಗೆ.
ಯಾವುದರ ಬಗ್ಗೆ ನಿಮ್ಗೆ ಸ್ಪಷ್ಟತೆ ಬೇಕು ಹೇಳಿ ನಾವು ಮತ್ತೆ. ಪುನರ ವರ್ತನೆ ಮಾಡಿತೀನಿ.
ಪುನಃ ಹೇಳಲು ಬಯಸುತ್ತೀರಾ.
ಹೇಳ್ತೀವಿ ಯಾವುದ್ರ್ ಬಗ್ಗೆ ಬೇಕಂತ ಹೇಳಿ ನಾವ್ ಮತ್ತೆ ಹೇಳ್ತೀವಿ ನಿಮ್ಗೆ.
ಅದೇನೂ ನನಗೆ ಸರಿಯಾಗಿ ಆಲಿಸಲು ಸಾಧ್ಯವಾಗಲಿಲ್ಲ ಅದರ ಬಗ್ಗೆ.
ಯ ನಮ್ಮ ಕಡೆ ನಾವು ಬರೀ. ಹ್ಮ ದೇವರ ಫೋಟೋಗೆ ಮಾತ್ರ ನಾವು ಪೂಜೆ ಮಾಡೋುದು. ಧನ್ಯವಾದಗಳಿಗೆಲ್ಲ ನಾವು ಪೂಜೆ ಮಾಡಕ್ಕ ಆಗಲ್ವಲ್ಲ.
ಹಾ ಅದೇ ಅದಕ್ಕೆ ಒಂದು ಪದ ಹೇಳಬೇಕಿತ್ತು ಅದು ನನಗೆ ಬರುತ್ತಿಲ್ಲ.
ಪರವಾಗಿಲ್ಲ ಪರವಾಗಿಲ್ಲ ನೀವೇ ಇಟ್ಟುಕೊಳ್ಳಿ ಆ ಪದನ ನೀವೇ ತಗೊಂಡು ಪೂಜೆ ಮಾಡಿ. ಎರಡು ಗಂಧತ್ ಕಡ್ಡಿ ಇದೆಯೇ ನಿಮ್ಮ ಹಾಸ್ಟೆಲ್ ಅಲ್ಲಿ.
ಸೂರ್ಯನಿಗೆ ತನ್ನ ಬೆಳಕನ್ನು ವಾಪಸ್ಸು ಕೊಡಂಗ ಕೊಟ್ಟಂಗಾಯ್ತು ನಿಮ್ಮ ಮಾತು. ಮಾತಿನ ವರಸೆ.
ಹೌದು ಹೌದು.
ನಾನು ಹೇಳಿದ್ದನ್ನು ನನಗೆ ತಿರುಗಿಸಿ ಹೇಳುತ್ತಿರುವಿರಾ ಗುರುವಿಗೆ ತಿರುಮಂತ್ರ.
ಮಾಡಲೇ ಬೇಕಲ್ವೇ ಅದಕ್ಕೆ. ನಿಮ್ಮದು ನಿಮಗೇ. ನಿಮ್ಮದೇ ನಿಮಗೂ ಗೊತ್ತಾಗಲಿ ಅಂತ ತಿಳಿಸುತ್ತಿರುವೆ.
ತಿಳಿಸುವುದರ ಅವಶ್ಯಕತೆ ಇಲ್ಲ ಎಂದು ಕಾಣುತ್ತದೆ.
ಹೌದಾ ಸರಿ ಸರಿ ಇನ್ನ್ ಮೇಲೆ ತಿಳಿಸಲ್ಲ ನಾವು ಬರೀ ಕೇಳ್ತೀವಿ.
ಇಲ್ಲ ಎಂದು ಕಾಣುತ್ತದೆ.
ಹೌದಾ ಹೌದಾ ಇನ್ನ ಮೇಲೆ ತಿಳಿಸಲ್ಲ ಬರೀ ಕೇಳ್ತೀವಿ.
ಹ್ಮ ಹಾಗೆ. ಹ್ಮ್ ಹಾಗೆ ಬನ್ನಿ ಹಾಗೆ ಬನ್ನಿ ದಾರಿಗೆ.
ನಿಮಗೆ ಸಮಯ ಕಳಿಯುವುದು ಬೇಡವೇ.
ಕಳೆಯಬೇಕು.
ಮತ್ತೆ ನಾವು ತಿರುಗಿಸಲೇಬೇಕು ಅವಾಗ. ಸಮಯ ಕಳಿಯಬೇಕು ಅಂದ್ರೆ ನಾವು ವಾಪಸ್ ತಿರುಗಿಸಲೇಬೇಕಲ್ಲವೇ.
ಐಯೋ ಈ ತರ ತಿರುಗಿಸಬೇಡಿ. ತಿರುಗಿಸ್ಬೇಕಿತ್ತು ತಿರ್ಗುಸದೇ ಅಂತ ಹೇಳಿ ಒಪ್ಪಕೊ ಬಿಡ್ತೀನಿ.
ಇಲ್ಲ ಇಲ್ಲ ನೀವ್ ಹೇಳಿ ಇವಾಗ ಏನು ಮಾಡೋದು. ತಿರುಗಿಸ್ಬೇಕೋ ಬೇಡವಾ ನಿಮಗೆ ಸಮಯ ಬೇಕು ಅಂದ್ರೇ ತಿರುಗಿಸ್ಬೇಕು.
ನಾನು ಅವವಾಗಿಂದ ಹೇಳಿ ಹೇಳಿ ಸಾಕಾಗದೆ ನಿಮ್ಮ್ ಇಷ್ಟ ಬಂದಂಗೆ ಮಾಡಿ.
ಸರಿ ಆಯ್ತು
ಅರ್ಥ ಮಾಡಿಕೊಳ್ಳುವವರಿಗೆ ಒಂದು ಸಲ ಹೇಳಬಹುದು ತಿರುಗಿಸಿ ಕೇಳುವರಗೆ ತಿರುಗಿ
ಕೇಳುತ್ತಿಲ್ಲ ನಾನು ಹೇಳುತ್ತಿದ್ದೀನಿ ಹೇಳುತ್ತೇನಿ ಕೇಳುತ್ತಿಲ್ಲ ನಿಮ್ಮ ಕನ್ನಡನ ಸ್ವಲ್ಪ ಸರಿ ಮಾಡ್ಕೊಬಿಡಿ
ಹ ಅದೇ ನೀವೇ ಮಾಡ್ಕೊಬಿಡಿ
ನಮ್ದು ತುಂಬಾ ಕರೆಕ್ಟ್ ಆಗಿದೆ ಸರಿ ಇದೆ ತುಂಬಾ ಸರಿ ಇದೆ ನಮ್ದು
ತುಂಬಾ ಸರಿ ಇದೆ ಎಂದು ತಿಳಿದಿದೆ
ಹ್ಮ
ಮತ್ತೆ ಇನ್ನೇನು ಈ ಕರೆ ನಿರ್ಗಮಿಸಲೇ ಇಲ್ಲವಲ್ಲ
ಕೋತ್ತೀರಾ ಅದಕ್ಕೂ ನಮ್ಮ ಕರೆ ತುಂಬಾ ಇಷ್ಟವಾಗಿದ್ದೇನೆ
ಮೇ ಹಾ ಹಾ ಹೂ ಹೂ ಮೇಲೆ ಹತ್ತಿ ಹೋಗೋಣ ಅಂದುಕೊಂಡೆ ಕೆಳಗೆ ಕುಳಿತು ನಿನ್ನೊಂದಿಗೆ ಮಾತನಾಡುತ್ತಿರುವೆ
ಹೋಗಿ ಹೋಗಿ ಮೇಲೆ ಹತ್ತಿಕೊಂಡು ಹೋಗಿ ಇಷ್ಟು ಬೇಗ ಮೇಲೆ ಹೋಗಿದಿರಿ ಮೆಟಲ್ ಹತ್ಕೊಂಡು